ಹಲೋ ಹಲೋ ಸರ್.
ಹೇಳ್ರಿ
ಅದೇ ರೀ ನೀವು ಕುರಿ ಲೋನಿಗ್ ಅಪ್ಲೈ ಮಾಡಿದ್ರಲರೀ.
ಯಾವದ್.
ಕುರಿ ಕುರಿ ಸಾಗಾಣಿಕೆ ಬಗ್ಗೆ.
ಮಾಡಿದವೊ ಸ್ವಲ್ಪೊ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ರಿಲೆಸನ್ ಬಿಟ್ಟ್ ಹಟ್ಟಿ ಒಕಡಿ ಹಾಕದು.
ಇಲ್ಲ ಅದು ಆಗಿತ್ತದು ಮತ್ ಮಾಡದ್ರ ನಡತಿತ್.
ಏ ಏಟ್ರಿ ಅದು ಹೆಂಗ್ ಹೆಂಗ್ ಮಾಡಸ್ಬೇಕ್ರಿ ಅದ.
ಏ ಕಡಿಮೆ ಬಂಡವಾಳ ಇರುತ್ತೆ ರೀ ಅದೇನು ಕುರಿದು.
ಅದೇ ಏನ್ ಮೊದ್ಲ್ ತಂದ ಕುರಿ ಅವರುಕ್ಕ ಕೊಡ್ತಾರ ಏನಾರ ಮೊದ್ಲು.
ರೊಕ್ಕ ಏನ್ ಕೊಡಲರಿ ಫಸ್ಟ್ ಅಲ್ಲಿ ಜಾಗ ನೋಡ್ತಾರೀ.
ಓ ಜಾಗ ಹಾ.
ಹ ನಿಮ್ ಜಾಗ ತೋರ್ಸ್ಬೇಕು ಜಾಗ ಅಳತಿ ಮಾಡತಾರೀ ಜಾಗದ ನಿಮ್ ಕುರಿ ಎಷ್ಟ ಆಕ್ತರಿ ಅಂತ ಕೇಳ್ತಾರೀ ಅವರು. ಹ
ಹ್ಮ ಒಂದ ನಾವು ಒಂದ್ ಇಪ್ಪತ್ತ್ ಮೂವತ್ ಅಂತಂದ್ವಿ ಅಂದ್ರೆ.
ಇಪ್ಪತ್ ಮೂವತ್ತ ಕಡಿಮ್ ಕೊಡ್ತಾರಲ್ವ ಒಂದ್ ನೂರ್ ಸಾಕ್ತೀವಿ ಅಂತ ಹೇಳ್ಬೇಕ್ರಿ.
ಹ, ನೂರು ಸ ಅಂದ್ರೆ ರೊಕ್ಕಾಜಾಸ್ತಿ ಕೊಡ್ತಾರ.
ಹಾ, ನೂರ್ ಕೊಟ್ರ ಸ್ವಲ್ಪ ರೊಕ್ಕ ಜಾಸ್ತಿ ಕೊಡ್ತಾರಿ.
ಹೌದೌದು.
ಲಾಭ ಬಾಳದ್ರ ಅದಲ್ಲ ಅದೆ
ಮತ್ ಮಾಡ್ಬೇಕ್ರೀ ಯಾವ್ದಾರೀ ಬಿಸ್ನೆಸ್.
ಇಲ್ರಿ ನಾವು ಲೋನ್ ಕೊಡಕ್ ಕುಂತೀ್ರೀ ಅ ಅವಕ್ರ್ರುಮ್ಯಾಗ ತಿರಿಗಾಡಿ. ಯಾರ ಸಾಕ್ತಾರ ಅಂದ್ರ ನಮ್ಮ ಮ್ಯಾನೇಜ ದು ಇದೇ ಕೆಲ್ಸಕೊಂಟೇನ್ರಿ ನಾ ಕುರಿ ಲೋನ್ ಕೊಡದೆೇ. ಹಾ ಅದಕ್ಕೆ ಮತ್ತೆ ನೀವು ಕೊಡ್ ರೆ ಒಂದು ಹತ್ತು ಸಾವಿರ. ಮತ್ತ ಲೋನ್ ಮಾಡಿಸಕೊಟ್ರೆ, ಒಂದ ಒಂದ್ ಐದ ಹತ್ತು ಸಾವಿ ರೂಪಾಯಿ ಕೊಡ್ತಾರೀ ಅವ್ರ ಪ ಪ್ರೀತಿಲಿದಿ.
ಹೌದೌ, ದೌದು
ನೀವು ಬೇಕಿದ್ದಾರಿ ಕೇಲ್ರೀ ಮತ್ತ ನೀವನ್ ಕುರಿ ಸಾಕತಿನಿ ಹೇಳಿದ್ರಲ್ಂತ. -
ನೋಡ್ರಿ ಮತ್ ಮಾಡ್ದವಿ ಮತ್ ಏಟ ಏಷ್ಟತ್ ಎಷ್ಟ ಎಷ್ಟ ಕೊಡಂಗೀರಿ ಅಂಜದ.
ನಿಮ್ಗ ಎಷ್ಟು ಬೇಕು ಅದರ ಮ್ಯಾಲ ಕೊಡ್ತೀವಿ. ನೀವೆಷ್ಟಸಾಕ್ತಿರಿ ಒಂದು ಕುರಿ ಅಂತ ಹೇಳಿಬಿಡಬೇಕ್ರಿ.
ಹ್ಮ್,
ನೂರ್ ಕುರಿ ಅಂತ ಹೇಳಿದ್ರೆ ಒಂದು ಕಡಿಮೆ ಬಂಡ್ವಾಳದಾಗ ಆತ್ರಿ ಅದನ್ ಜಾಸ್ತಿ ಆಗಲ್ಲ. ಒಂದ್ ನೂರ್ ಕುರಿಗ ಅಂದ್ರೆ ನಿಮ್ಮೂರಾಗ ಸಂತಿ ಯ ಎಲ್ಲಿ ಚಲೋ ಆಗ್ತೈತ್ರಿ ಕುರಿ ದೇವದುರ್ಗ, ಶಹಾಪುರ
ನಾವು ದೇವದುರ್ಗತೋರ್ತಿವ್ರಿ ಯಾವಾಗರ ಹೋದಾಗ.
ದೇವದುರ್ಗ ಅಂದ್ರೆ ಅಲ್ಲಿಕ್ಕೆ ದೇವದುರ್ಗದಾಗ ಕಡಿಮಗಂದ್ಬರ್ಡ್ತಾರಿ. ಒಂದ ಮೂರ್ ಸಾವಿರ ಒಂದು ಕುರಿ ಒಂದ್ ಹತ್ತು ಕುರಿ ತಂದು ಬಿಡಬೇಕ್ರಿ.
ಹ್ಮ ಮೂರ ಹತ್ತ ಅಂದ್ರ ಮೂವತ್ ಸಾವಿರ ರೂಪಾಯಿ ಐತ್.
ಹ ರ ಆಗ್ತ ನೂರ್ ಕುರಿ ಟ ಆತ್ರಿ ಮೂರ್ ಲಕ್ಷ ಆತ್ರಿ
ಹ್ಮ್, ಎಷ್ಟ್ ನೀವೆ ಎಷ್ಟು ಕೊಡ್ತೇರಿ ರೊಕ್ಕ.
ಐದ ಲಕ್ಷ ಕೊಡ್ತೀವಿರಿ.
ಕುರಿ ಜಾಸ್ತಿ ಆವೋ ರೇಟ್ ಒಂದೊಂದಕ್ಕ. ಎಂಟು ಸಾವಿರ, ಒಂಬತ್ತು ಸಾವಿರ ಸಣ್ಣ -ಸಣ್ಣ ಏಳ ಎಂಟು ಸಾವಿರಾವ.
ಹ ಐದ್ ಲಕ್ಷ ಕೊಡ್ತೀವ್ರಿ ಲೋನ್, -
ಹ್ಮ್, ಐದ ಲಕ್ಷ-
ಐದ ಲಕ್ಷದಾಗ ಮತ್ತೆ ನಿಮಗ ನಡೀತದ ನೋಡ್ರಿ ಇದ್ರಾಗ. ಬಾರಿ ಲಾಭ ಅ ಆದ್ರಿ ಮತ್ತ ಜಂಲ್ದಿನೆ ಆದಾಯ ಸಿಗ್ತದ. ಏ ಏನ ಇಲ್ರಿ ನಮ್ಗ ಏನಲ್ರಿ ತಿಂಗಳ ಅಂತ ಇರತರ್ರಿ. ವರ್ಷ ಲೆಕ್ಕ ಇರ್ತ್ರಿ ಗೌರ್ಮೆಂಟ ಲೇದಿ ಬಾಳ ಸ್ಕೀಮ್ ಮಾಡ ಕುರಿದಿ ಈಗ ಈ ಮಳಗಾಲಲ್ರೀ ಜಾಸ್ತಿ ಕುರಿ ಹೋಗಲ್ರೀ.
ಅಂದ್ರ ಇವಾಗ ವರ್ಷಿಗಿ ಎಟ್ ಕಟ್ಟಬೇಕ್ರೀ ನಿಮಗ.
ವರ್ಸಿಗ ನೀವ್ ಮಾಡ್ಕೊಂಡಂಗ ಆದ್ರಿ ಇಪ್ಪತ್ ಸಾವಿರ ಆದ್ರಿ, ಐವತ್ ಸಾವಿರ ಆದಾ
ಮ ಅದು ಮಾಡಿ ತಗಂದ್ರೆ ಹೆಂಗ್ರೀ ಮತ್ತೆ-
ಅವುಕ್ರ ಲೈಸನ್ಸ್ ಇರ್ತ್ರಿ
ಓ ಅವಕಲೈಫ್ ಇನ್ಶೂರೆನ್ಸ್ ಮಾಡ್ಬೇಕ ಹಗ
ಹಾ, ಲೈಫ್ ಇನ್ಸೂರೆನ್ಸ್ ಮಾಡಕ್ರಿ ಅವಕನು.
ಹೌದೌದ, ಹೌದು ಬಗನಹೆಚ್ಚು ಕಡಿಮೆ ಏನಾರ ಆಯ್ತು ಮಾಡಿತ್ತ ಅಂದ್ರೆ ಮತ್ತ ಮುಗಿ ತಸಂತಿ.
ಹೌದ್ರೀ ಅದು ಅದ್ರ ಅಲ್ಲಿ ಒಂದಿಟ್ಟು ಪರಿಹಾರ ಬರ್ತರಿ ನಿಮ್ಗ್ ಲೈಸೆನ್ಸ್.
ಅವಾಗ ಬರ್ತ್ -ಬರ್ತ್
ಮತ್ ನೋಡ್ರಿ ಅದ ಮಾಡ್ತೀರನ್ ನೋಡ್ರಿ
ನೋಡ್ರಿ ಮತ್ಇನ್ನೊಂದ ಸ್ವಲ್ಪ ಹೆಚ್ಚು ಕೊಟ್ರಿ ಅಂದ್ರೆ ಸ್ವಲ್ ನಮಗಮನಿ-ಪನಿಇಲ್ಲ ಮನಿ-ಪನಿ ಕಟ್ಕೊಂಡ್ ಬಿಡ್ತೀವಿ. ಅ
ನೀ ಏಟು ಏಟ್ ಕೇಳ್ತೀರಿ ನೀವುದೊನ್ಸೆ ಕುರಿ ಸಾಾಕ್ನಂತ ಹೇಳ್ರಿ. ಹತ್ತು ಲಕ್ಷ ಕೊಡ್ತಾರೆ
ಡಾಕ್ಯುಮೆಂಟ್ಸ್ ಏನೇನ್ ಬೇಕು
ಡಾಕ್ಯುಮೆಂಟ್ಸ್ ಸ್ಥಳದ ಜಾಗ ಆಯ್ಕೆ ಮಾಡ್ಕ ಬ್ರ ನೀವ್ ಎಲ್ಲಿ ಅವ್ರ ಒಂತತ್ಲೆ
ಮತ್ತೆ
ಮತ್ತತ್ ನಿಮ್ಲ್ಲಿ ಬರವಲ್ಲಿ ಇರುವಲ್ಲಿ ಇತ್ತಂದ್ರೆ ಸ್ವಲ್ಪ ಅಲ್ಲಿಯನ್ನು ಸ್ವಲ್ಪ ನೋಡಿ ಕೊಡ್ತಾರೆ ಲೋನ್
ಹೌದೌದು
ಹ್ಮ ಹ ಅದೇ ಚಲೋ ಜಾಗ ಇತ್ತ ಅಂದ್ರೆ ಚಲೋ ನಡೀತ ಉಂಟ್ರ ನೀವು
ಬೋ ಬೋರಲ್ಲಿತ ಜಾಸ್ತಿ ಕೊಡ್ತಾರ ರೊಕ್ಕ
ಹಾ ಕೊಡ್ತಾರೆ ಜಾಸ್ತಿ ಕೊಡ್ತಾರೆ
ಅಂದ್ರ ನೀವ್ ಯಾವನು ಮಾಡ್ಸರನ್ರರಿ ಕೆಲವೊಬ್ಬರು ಯಾರನ
ಅ ಮಾಡ್ಸವ್ರಿ ನಾನು ಒಂದ ಒಂದು ಒಂದ್ ಏಳಂಟು ಮಾಡ್ಸರಿ ಓ ಇಲ್ಲೇ ಊರಾಗ ಏಳುಎಂಟು ಮಾಡ್ಸ್ಕೊಂಡ್ರಿ ನಾನು
ಹ
ಏನ್ ರ
ಹ್ ಎಷ್ಟ ಎಷ್ಟ ಕೊಟ್ರಿ ರಕ್ಕ
ಅವರು ಐದ್ ಲಕ್ಷ ತಗೊಂಡ್ರ ಅವರು ಜಾಸ್ತಿ ತೊಂಟ್ರಲ್ಲ ಐದ ಹತ್ತು ಒಬ್ಬರು ಒಬ್ಬರು ಹ ಇಬ್ಬರು ಲಕ್ಷ ಅವರು ನಾಲ್ಕ್ ವರ್ಷ ಮಾಡ್ಕನ್ ಒಬ್ಬೊಬ್ರು ಆರು ವರ್ಷ ಮಾಡ್ಕನ್
ಓಹೋ ಹೆಂಗ್ ಕಟ್ ಅದ್ರ ಮೇಲೆ ಡಿಪೆಂಡ್ ರೊಕ್ಕ
ಹಾ ಬಡ್ಡಿ ಕಡಿಮೆ ರೀ ಇಪ್ಪತ್ತೈದ್ ಪೈಸ ಬತ್ರಿ ಬಡ್ಡಿ
ಓ ಹಂಗಿತ್ ನಮ್ಮ ಪಾಲ್ಲ ನಮಗನು ಸ್ವಲ್ಪ ಬೇಕಾಯ ಅಂಗಡಿ ಪಂಗಡಿ ಇಡ್ಬಕ್ ನಾವ್ನು
ಮತ್ ನೋಡ್ರಿ ತೋಯತರಿ ಅಂದ್ರ ನೋಡಿ ಮತ್ ಅಂಗಡಿ ಅದೆಲ್ಲಾ ಇಪ್ಪತೈದು ಪೈಸೆ ಎಡ್ ಬರತ್ ನೋಡ್ರಿ ಒಂದ್ ಲಕ್ಷ ಏಷ್ಟು ಬರ್ತ್ರಿ
ಆಟ ಒಂದ ಒಂದ್ ಎರಡ್ವರ್ ಸಾವಿರ ಒಂದ್ ಹತ್ ಸಾವಿರತ್ ಬಡ್ಡಿ
ಹಾ ಹತ್ತು ಸಾವಿರ ರೂಪಾಯಿ ಬೈಡ್ಡಿ ನೋಡ್ರಿ ಹತ್ತು ಲಕ್ಷ ಕೆಟತ್ರಿ ಹತ್ತು ಲಕ್ಷ ಒಂದ್ ಲಕ್ಷ
ಹಾ ಹಾ
ಅದ ರೀ ಎರಡ್ ವರ್ಷ ಮಾಡ್ಕತ್ತರ ಅಂದ್ರೆ ಹತ್ತು ಎರಡು ಲಕ್ಷ ಹತ್ ರ ಬಡ್ಡಿ
ಹೌದೌದು
ನಾಲ್ಕು ವರ್ಷ ನಾಲ್ಕಕ್ ಲಕ್ಷ ಆದ್ರೆ ಬಡ್ಡಿ
ನಾಕಕ್ ಲಕ್ಷ ಅಂದ್ರೇಏನ್ ಮತ್ ನಮ್ ರೊಕ್ಕಆಡ್ಬೇಕಲ್ಲ ಯಾವ ದಿನ ಹೆಂಗ್ ಬರ್ತಾವ ಗೊತ್ತಿಲ್ಲಾ
ಹ ಇಲ್ಕಂದ್ರೆ ಒಂದ್ ಒಂದ್ ವರ್ಷದಿಂದ ಮ್ ಬಿಡ್ರಿ ಒಂದ್ ವರ್ಷ ಮಾಡ್ಕೊಂಡ್ರ ತಿಂಗಳ ಕಟ್ಬೇಕತ್
ತಿಂಗಳಗಳು ಏಟ ಒಂದು ಐದು ಹ ಸಾವರ ರೂಪಾಯಿ
ನೀವು ಏನ್ ಮಾಡಬಿಡ್ರಿ ಯಡ್ ಎರಡ್ ಕಂತ್ ಮಾಡ್ಕಂಬಿಡ್ರಿ ನೀವು ಆರ ಆರ್ ತಿಂಗಳು ಎರಡ್ ಕಂತ ಮಾಡ್ಕಂಬಿಡ್ರಿ
ಅವ ರೊಕ್ಕ ಅಂದ್ರ ಎಷ್ಟ್ ಕಟ್ಬಕ್ ಅವಗ
ಎಟ್ರಿ ಈಗ ಐದು ಲಕ್ಷ ತೊಡ್ರ ಆರು ತಿಂಗಳಗ್ ಎರಡವರ್ ಲಕ್ಷ ಆರು ತಿಂಗಳಗ್ ಎರಡ್ವರ್ ಲಕ್ಷ
ಅಂದ್ರ ಎರಡವ ಲಕ್ಷ ಅಂದ್ರ ಗಳಿಕ ಆಗ್ಬೇಕಕ್ಲ್ರರಿ ನಮ್ಗ ತಗೊಂಡ್ಮ್ಯಾಲ
ಗಳ ಗಳಿಕಿರಿ ನೋಡ್ರಿ ನಿಮ್ಗ ಕುರಿ ಸಾಕಿರ ಅಂದ್ರೆ ಏನಾದ್ ಗೊತ್ತ ರಿ ಎಚ್ ಜನ್ ಬೇಡಿಕೆ ಬರ್ತರಿ ನಿಮ್ ಕುರಿ ಕುರಿ ಹಾಲ ಅಂದ್ರೊಕ್ಕ
ಹೌದೌದು ಕುರಿ ಹಾಲು ಯಾರ್ ತೊಗೋಳ್ರಿ ಆಕ್ಳು ಎಮ್ಮಿ
ಎ ತಗೋತಾರಿ ನೀವು ಫ್ಯಾಕ್ಟ್ರಿಗ್ ಹಾಕ್ಬೇಕ್ರೀ ಅದು ಅದ್ರಲ್ಲಿ ಈ ಆರೋಗ್ಯದ ಬಾಳ ಒಳ್ಳೇದ ಅದ್ರ ಮಾತ್ರ ಅದ್ರಲ್ಲಿ ಗೊಬರ ಓದತ್ರಿ ಕುರಿ ಗೊಬ್ಬರ ಎರ್ಡ್ನೂರ್ ಕುರಿ ಸಾಯಕಿದೆ ಅಂದ್ರೆ ಒಂದ್ ದಿನಾ ಒಂದು ಟ್ಯಾಕ್ಟರ್ ಗೊಬ್ಬರ ಆಗ್ತರಿ ನಿಮ್
ಆರಾಮ ಆರಾಮ
ಹತೋಡ
ಬಾದ ನಾವನ್ ಒಲ್ಲದಾಗ ಸಡ್ ಪಡ್ ಓಡಸಂಬ್ರಿ ಮತ್ತ ಸಡ್ಡಿ ಸಡ್ ಓಡಸ್ಬೇಕ ಏನ್ರ ಮೊದಲ
ಅವ ಇಲ್ರೀ ಸಡ್ ಸಡ್ ವಡ್ಸಕ್ಕೆ ನಿ ಅವರು ಜಾಗ ನೋಡ್ತಾರೆ ಬಂದ್
ಹ್ಮ್ ಮತ್ತೆ
ನೀವು ಸಣ್ಣರ್ ಓಡ್ರಿ ಮನೆಯಾರ್ ಕಟ್ರಿ ಒಟ ನೀವವು ಒಟ್ಟ್ಶ ಕುರಿ ಇರ್ಬೇಕ್ರಿ ನೋಡಿದಾಗ
ಓಟ ಅಲ್ಲಿ ವಾಟರ್ ಕೊರಿಯರ್ ಓಕೆ
ಕೊರಿಯರ್ ಬಕ್ ನೀವು ಸಣ್ಣ‌ ಒಂದು ಉತ್ತಮ ನಿಮಗೆ ರೆಪ್ರೇನ್ ಸದ್ದೆಗೆ ಕೊಡ್ತಾರೆ
ಹೌದೌದೌದು
ಅ ನಡತ ನೋಡ್ರಿ ನಿಮ್ದು ಮತ್ತೆ ನೋಡ್ರಿ ಏನ್ ಮಾಡ್ತಾರೆ.
ಕಟ್ಟಂತವ್ರಿ ಏನು ನಮೂನ್ ಎಲ್ಲಾ ಸಾಲ ಆಗ್ಯದ ಅದ್ರಾಗೆ
ಅದೇ ಮಾಡ್ಸರ ಇದೇ ಮಾಡ್ಸಬೀಡನ್ ತಡಿ ಮತ್ ಮಾಡ್ತಾರಂದ್ರೆ ಗ ಹತನ್ರ ನಾನು
ಕೇಳ್ರಿ ನೋಡಣ ನಿಮ್ ಮ್ಯಾನೆಜ್
ಮತ್ ಮಳೆ ಎತ್ ಬರಲ್ಲ ನೋಡ್ರಿ ಕುರಿಗಳಿಗೆ ಈಗ ಹತ್ರ ರೋಗಗಳು ರುಜಿನಗಳು ಬರ್ತಾರೆ ಮಳೆ ಹತ್ತಂದ್ರೆ
ಮತ್ತೆ ಎಲ್ಲ ಮನುಷ್ಯ ಮನುಷ್ಯನ್ ಜೀವನಕ್ಕೆ ರೋಗ ಬರ್ತವಂತ ಕುರಿಗಳಿಗ್ ಬರ್ಲಾನೊ
ಅಲ್ರರಿ ಸ್ವಲ್ಪ್ ಮಳೆಗಾಲ್ದಾಗ ಕಾಲ್ಗಳ್ ಕೊಳಿತವ್ ರೀ ಜಾಸ್ತಿ
ಹೌದ ಯಾವ್ದನ ವೆಟನರಿ ಡಾಕ್ಟರ್ ಗಿಡ್ಕೊಂಡ್ರೆ ಆಯ್ತು ಅವಾಗಾವಾಗ ಸೂಜಿ ಮಾಡ್ಕಂತ ಹೋಗಂತ
ಹ ನಮ್ ಕೊನೆ ಇದಿರ್ಬೇಕಲ್ ವೆಟರ್ನರಿ ಡಾಕ್ಟರ್ ದನ್ ಡಾಕ್ಟರ್ ಅವ ಕೂನೆ ಇದಿರ್ಬೇಕಲ್ರಿ ನಿಮ್ದ
ತಿಪ್ಪಣ್ಣ ಅಂತ ಪೋಲಿಸೋರ್ ದೊ
ಹೌದಾ ನಿಮ್ ದೋಸ್ತರ್ ಕೂನಾ ಏನ್ರೀ ಹ ಆಯ್ತು ತೋರಿ ಅಂದ್ರೆ ಅವ್ರಿಗೆ ಎಲ್ಲಾ ಇನ್ಸ್ ಏನು ಎಲ್ಲಾ ಕೇಳಬೇಕ್ ರೀ
ಮತ್ತೇನ್ ಅವಕ್ರೆರ್ ಮೇಲ್ ಇನ್ಸೂರೆನ್ಸ್ ಮಾಡ್ರಿ ನಡತಿಲ್ ಇಲ್ಲ್
ಇನ್ಸೂರೆನ್ ಮಾಡ್ರರಿ ಇನ್ಸೂರೆನ್ಸ್ ಮತ್ತ ಅಲ್ಲಿ ರೋಕ ಕಟ್ಬೇಕಲ್ರೀ ನೀವು ಯಾವ್ ನಂಬಲ್ಲಿ ಲೋನ್ ತಗೊಂಡ್ ಮತ್ತ್ ಅಲ್ಲಿ ಕಟ್ತಾರಿ ಅಲ್ರರಿ ನೀವು
ಇರಬೇಕ್ ರೀ ಮತ್ ಏನಾರ ಆಯ್ತು ಮಾಡಿತ್ ಅಂದ್ರೆ ಮತ್ತ್ ಅವಕ ರೊಕ್ಕ ಬರ್ತಾವಲ್ಲ ಇಂದ ಕಡೆ
ಬರ್ತಾವ್ರ್ ರೀ ಅಂದ್ರೆ ಸ್ವಲ್ಪ್ ಲೇಟ್ ಮಾಡ್
ಲೇಟಾಗ ಮತ್ತ ನಮ್ಮ ಒಳ್ಳೇದಕ್ ನಾವ್
ಆಯ್ ನೋಡ್ರೀ ಮಾಡ್ರಿ ಮತ್ತೊಂದ್ರೆ
ಮಾಡಂಬ್ರಿ ಮತ್ ಯಾವಾಗ ಬರತ್ತೀರಿ ಊರಕಡೆಗೆ
ನೀವು ಜಾಗಕ್ ಈಗ ಸ್ವಚ್ಛ ಮಾಡಿಟ್ಟೀ ರೀ ನೀವು ಜಾಗ ಮಾಡಿರಿ ನಾಳಗ್ ಸೋಮವಾರ ಮಂಗಳವಾರ ಬರ್ತೀವೀ ನಾವೇನ್. ಹ ನೀವು ಜಾಗ ಸ್ವಚ್ಛ ಮಾಡಿ ಇಟ್ಕೊಂಡ ಇರ್ಬೇಕು ನೋಡ್ರಿ.
ಅಂದ್ರೆ ಇಲ್ಲಿ ಯಾವ ಇಗೋಗ ಜಯಸಿ ಪರ್ಸಕ್ ಹತ್ರ ನಾವು ಸ ಮಾಡ್ಸರ್
ನೋಡ್ರಿ ಮತ್ ಇವತ್ ಕಾಲಿ ಇತ್ತಂದ್ರೆ ಜೆ ಸಿ ಬಿ ಕೇಳ್ರಿ ಮತ್ ಎಲ್ಕಂದ್ರ ನಾಡ್ದಬ ಅಂದ್ರೆ ಬರ್
ಹ ಇವತ್ತೇನ್ ಹಬ್ಬದಂತ ಜೆಸಿಬಿ ಅವರದು ಅದಿಕೆ ನೋಡ್ದೆ ಜೆಸಿಬಿ ದ ಹಬ್ಬ ಮಾಡ್ಯರ್ ಇವತ್ತ್ ಬರ್ತದ ಮಾಡತನ್
ಹೌದೌದಾ
ಇವಾಗ ಊರಾಗ ಆಟ ಇದ್ದೋರ್ ಕರಮಾಯ್ ಆಯ್ತ ಅದ ಆಯ್ತ
ಹಬ್ಬ ನೋಡೋದ ಅಂದ್ರೆ ಆಯ್ತುವ್ರೀ ನೀವು ಮಂಗಳವಾರ ದಿನ ಮಾಡ್ ಸಿರಿ ನ ಬುಧವಾರ ಇಲ್ಕ ಗುರುವಾರ ಬರ್ತೀನ್ ರೀ ಬಂದ್ ಜಾಗ ಅದ ನೋಡ್ತಿಡ್ರಿ ನೀವು ಎಲ್ರಿ ನೀವು ನಾಳಿಗ್ ಆಗ್ಲಿಲ್ಲ ಅಂದ್ರೆ ನಾಳಿದ್ದ್ ಮಾಡ್ಸರಿ ಹ ನಾವ್ ಬುಧವಾರ ದಿನ ಬಂದು ಚೆಕ್ ಮಾಡ್ತೀರಿ ರೀ ಇಲ್ಕಂದ್ರ ಗುರುವಾರ ಬರ್ತೀರಿ ಎಲ್ಲಾ ಹಾಕಿ ಸರದ್ ಬಿಡ್ರಿ ಏನ್ ಕಸ ಹರ್ತಾವ್ರೀ ನಮ್ಮ ಮ್ಯಾನೇಜರ್ ಕರ್ಕೊಂಡ್ ಬರ್ತೀನ್ ರೀ ನಾ
ಹು ಅನ ಒಂದ್ ಏಳ ಎಂಟು ಕುರಿ ಇಟ್ಟರ ನಡಿತದ ಇಲ್ಲಿ.
ಖಾಲಿ ಜಾಗ ಇಟ್ರ ನಡ್ತಿರಿ ಪಫಸ್ಟಿಗೆ ಫಸ್ಟಿಗೆ ಕಖಾಲಿ ಜಾಗ ನಿಮ್ ಆ ಬೇಕಿದ್ರರ ಕುರಿ ತಂದ ಇಟ್ಟುಕೊಂಡ ಬಿಡ್ರಿ ಅಲ್ಲಿ.
ಹೌದ ಹೌದ ಹಂಗಾದ್ರ ನಡೆತದ ತೊಗೋರಿ ಆದ.
ಹಾ ಆಯ್ತು ಒಂದ್ ಜಿ ಪಿ ಎಸ್ ಫೋಟೋ ತಗೊಂಡ್ ಹೋಗ್ತಾರಿ ಅವ್ರು.
ಏ ರೊಕ್ಕ ಎಷ್ಟು ದಿನಕ್ ಕೊಡಂಗಿರಿ ನೀವು ಬ್ಯಾಂಕ್ .
ಬ್ಯಾಂಕ ಲಾಗ್ ನೋಡ್ರಿ ನೀವ್ ಜಾಗ ಎಷ್ಟು ಸ್ವಚ್ಛಾಡ್ತರ ಅಷ್ಟ ಜೆನ ಕೊಡ್ತಾರ ಅವ್ರು ಮನುಷ್ಯರ ಮ್ಯಾಗ.
ನಾವೇನ್ ಆಯ್ತು ಒಂದ್ ಎರಡ ದಿನದಾಗ.
ಆಯ್ತ್ ರೀ ಎರಡ್ ದಿನ ಅಂದ್ರ ಒಂದು ಒಂದ್ ವಾರದಾಗ ಲಾಕ್ ಆತವ ನೋಡ್ರಿ ನಿಮ್
ಒಂದ ವಾರ ಅಂದ್ರ ಕಾಂತ ವೈಸ್ ಹಾಕ್ತಿರೇನ್ರಿ ರೊಕ್ಕ.
ಕಂತ್ ವೈಸ್ ಹಾಕಲಾ ಒಮೇಲ್ಗೆ ಹಾಕ್ತೇವರಿ. ಒಮ್ಮಿಲಗೇ ರೀ ಕಾಂತ ವೈಸ್ ಏನ ಕೊಡಲ್ಲ ರಿ ಒಮ್ಮಲ್ಗೆ ಕೊಡತವ್ರೀ.
ಹ್ಮ್ ಹ್ಮ್ ಹಂಗಾದ್ರೆ ನಡಿತೈತಿ ತಗೋರಿ ಆರಾಮ್ ಹೌದಿಲ್ಲ.
ನಡತ್ರಿ ಮತ್ತ ನೀವು ಜಾಗಗಳು ಸ್ವಲ್ಪ ಸ್ವಚ್ ಮಾಡಿ ಇಡ್ಕೊಂಡಿರ್ಬೇಕು ಒಂದ್ ಅಡಿ. ದಂಧಿ.
ಅದ ಕೇಳ್ತನ್ ತೋರಿ ಕೇಳಿದೀನ ಪೋನ್ ಹಚ್ತೀನಿ ತೋರಿ ಹಂಗ ಅಂದ.
ಆಯ್ತ ತೋರಿ ಆತು.